ಅವ್ರೆ
ರವಿಕುಮಾರ್ ವರ್ಮ ಆರಾಮ
ಹ್ಮ್ ಆರಾಮದ ನೋಡ್ರಿ ನೀವ್ ಆರಾಮದ್ರಿ ಹ್ಮ್ ಇದು ನೋಡ್ರಿ ಸ್ವಲ್ಪ ನಾವು ಕಾಲೇಜ್ ಅದ್ರರು ಉಂಟೇವ್ ನೋಡ್ರಿ
ಯಾಕ್ರೆ
ಚಹಾ ಚಹಾ ಕೂಡ ಚಹಾ ಸೇವಿಸ ಹಾ ರೀ
ಹ್ಮ್ ನಾವ್ ನೋಡ್ರಪ್ಪ ಇಲ್ಲಿ ಇದರ ಚಾಮರಾಜ ಸವರ್ ಅವರು ಜರ ಇದು ಇದು ಕೊಟ್ಟ್ರ ಕೆಲಸ ಕೊಟ್ಟಿದ್ರೆ
ಕಾರ್ತಿಕ್ ಕಾರ್ತಿಕ್ ಅದ್ರ ಬಾಜು ಇವ ಬುಲೆಟ್ ಬೈಕ್ ಬುಲೆಟ್ ಬೈಕ್ ಆದರ್ಶ ಇಕಡ ಬಾಜುಕ ಕಿಡ್ ಅದು ಇವ ನೋಡ
ಬರ ಬರದಲ್ಲ
ಹ್ಮ
ಹ್ಯಾಂಗ ಹೊಡ್ರ ತ್ರಿತ್ ತ್ರಿಮೂರ್ತಿ ತ್ರಿಮೂರ್ತಿ ಹೆಂಗ ಹೊಡ್ರ ನೋಡ್ರ ಇಲ್ಲಿ
ಹಾ ಕಡೆ ನೋಡ್ರಿ ನಡವರ್ಕ್ ಇದ್ರರು ಡೇಂಜರ್ರು
ಅವ್ರ ಜರ ಮತ್ತ ಅವ್ರ ಜರ ಈಗ ಈ ಹಾಸ್ಟೆಲ್ ನಾಗ ಯಾರು ತರ್ಸ್ಲಾರ್ದವ ಎರಡುವರೆ ಸಾವಿರ ಕೊಟ್ಟು ಸಿಎ ಎಫ ರೇ ಸಿಎಮ ಎಫ್ ಎರಡುವರೆ ಮತ್ತೆ ಎಂಗ್ ರಿ ಇಂಗೆದರ ಅವರು
ಹ್ಮ್ ಅದ ಹೊಲ್ಪ್ರಿ ಇಲ್ಲಿ ಬರ್ಲತ್ತ ನೋಡ್ರಿ ಇಲ್ಲಿ ಸಿ ಆರ್ ಅಸಿಸ್ಟೆಂಟ್ ಸಿ ಆರ್
ಅಸಿಸ್ಟೆಂಟ್ಸ್ ಯಾರೇನ್ರ ಎಕ್ಸಿಯಾರ ನ್ಯೂಸಿಯಾರೇನ್ರಿ
ಮುಖಂಡ್ರು ಮುಖಂಡ್ರು ಮುಖಂಡ್ರು ಉಪ ಮುಖಂಡ್ರು ಮಾಜಿ ಮಾಜಿ ಮುಖಂಡ್ರು ಮಾಜಿ ಮುಖಂಡ್ರು ಹ್ಮ್
ಆಜಿ ಮುಖಂಡರು ಮತ್ತರಿ
ಮತ್ತೇನಿಲ್ರಿ ನೀವ್ ಹೇಳ್ಬೇಕ್ರಿ
ಈ ನಾಳೆ ಏನೊ ಈ ಕಾರ್ಯಕ್ರಮ ಅಂತದ ಅಂತದ್ ಅಂತಲ್ರಿ ನೀವು
ಹೌದ್ ನೋಡ್ರಿ ಬೀಳ್ಕೊಡ ಸಮಾರಂಭ ನೋಡ್ರಿ ಬೀಳ್ಕೊಡೊ
ಹಂಗಾರರೀ ಮುಖಂಡ್ರು ಮತ್ ಮಾಜಿ ಮುಖ್
ಕರೆಕ್ತು ಮಾ ಮಾಜಿ ಮುಖಂಡ್ರು ಬೇರೆ ಅವ್ರ್
ಹಾ ರೀ ಹಾ ರಿ
ಅಲ್ಲಿ ಬಗ್ ಬಗ್ಗಿ ಬರ್ತಾವ ನೋಡ್ರಿ ಬಗ್ಗಿ
ಅವರು ಬಗ್ಗಿ ಜ ಗಾಡಿ ಬರ್ತಾರ ನೀ ನಡ್ಸ್ಲಕ ಹಾ ಗಾಡ್ ಗಾಡಿ ಬರ್ತರಿ ಅ
ಅದರ ಬಾಜು ಅದ್ರ ಬಾಜು ಮಾದ ನಿಪರಗ ಮಾದರ್ ನಿಪರ ಬಾಜು ಚಿಗರಳ್ಳಿ ಕ್ರಾ ಪ್ಯಾಂಟ್ ನೋಡ್ರಿ
ಹೆಂಗಗೆದ್ರ ಹಂಗದ್ರ ಇವ್ರು ಒಂದ್ ನಾಕ್ ಮಂದಿ ಬಾರವಾರ ಹುಲ್ಲಿಗಳ ಇದ್ದ ನೋಡ್ರಿ ಇವರು
ಹ್ಮ್ ಚಿಗರಲ್ಲಿ ಕ್ರಾಸಿ ಮೇನ್ರಿ ಅವ್ ಮುಂದ ದ ಮುಂದಕ ಕಂಬ ಮಾಡಿ ಹಿಂಗ ಹೊರ್ತಾ ಹೊಡ ಹೊ ತಲಿಗೆ ಹೊಡಿತಾರಿ.
ಹಾ ಮತ್ ರಿ ಮತ್ ಊಟ ರೀ
ಟಾರೆ ನಮ್ದ್ ಇಲ್ರಿ ಮಾಡ್ಬೇಕು.
ಹಾ
ಮತ್ತ ಇದ್ದರಿ ತಿನ್ನಾಗ ತಿನ್ನಾಗ ಏನ್ರೀ ಸ್ಪೆಷಲ್ ನಿಮ್ ಕಬಾಡ್ನ ತಂದ ಇಡ್ರಿ ನ್ರಿ
ಇದ್ರಿ ಚಾ ಅದ ಇದ್ರೀ ಯಾವವು ಕ ಇ ಇದು ಕೆ ಕೆಫೆ ನೀಲಿಫರ್ ತಂದಿಟ್ಟಿವ್ರಿ. ಇವತ್ ಯಾಡ್ ತೆಗ್ದೆನ್ ರಿ ನಿಂಬಲ್ ಅದೇನ್ರಿ ಕೆಪೆ ನಿಲಿಪರ್ ನನ ಬಲ್ಲ ಎಲ್ಲಾದ್ರೆ ನೀವು ನೀವು ತಂದಿದ್ದೇ ರೀ
ಹ ಅದ ಅಲ್ರಿ ನಿಂಬಲ್ಲಿ ಒಂದು.
ಗಡಡಿ ಹ ಹ ರೀ ಮತ್ತೇನ್ಲ್ರಿ ನೀವ ಹೇಳ್ಬರಿ ಈ ಕಡೆ ಬರ್ರಿ
ಈ ಕಡೆ ಹೋಗಂಬರಿ ಹಿಂಗ್ ಸುತ್ತಾಕ ಹೋಗಮ್ ಜರಾ ಇದು ಆತದ ರಿ. ಜರ ವ ಇದು ಸಮಯ ಅಲ್ರಿ ಇದು ಇ ಏನಂತಾರೀ ಓಡಾಡ್ದಂಗ ಅರ್ತ್ರರಿ ಮನ್ಷಾ ಹೆಲ್ದಿ ಇರ್ತಾನ ಇದು ಇರ್ತಾನ
ತರ ನೋಡ್ರಿ ಮನುಷ್ಯ ಮನುಷ್ಯ ನಿಮ್ಮಂಗ ಇರ್ಬೆಕ್ ನೋಡ್ರಿ ಮನುಷ್ಯ
ಕೃಷಿ ವಿಶ್ವ ಮಹಾವಿದ್ಯಾಲಯ ಭೀಮ್ರೇ ಗುಡಿ ಅಂತ ನೋಡ್ರಿ
ಹೌದ್ ನೋಡ್ರಿ
ಇದೂ ರೀ ಇದು ಈ ಪದವಿ ಹೆ ಹೆ ಹೆಂಗ ಇಂಪ ಏನ ಮುಂದ ಸಾತ್ ಹೇಳ್ರಿರ ನಮ್ ಗೊತ್ತಿಲ್ರಿ ಸು ಮಾಡಿರಿ ಕಲ್ ನೋಡ್ರಿ ಗಾಡಿ ಗಾಡಿ ಹೆಂಗ ತರ್ತ ನೋಡ್ರಿ ನುಲಿ
ಯಾರ್ರೀ ಅವ್ರ ಹ ಅವ್ರದ ಏನ್ ಕೇಳ್ಬ್ಯಾಡ್ರ ಮಾತಾಡ್ಸ ಬಿ ಅವ್ರ ಬಗ್ಗೆ ಮಾತಾಡಬ್ಯಾಡ್ರ ಅವ್ರ
ಹಾ ಹಂಗಂತಾರೆ
ಹ ಲೋರ್ ಹೋಗೋರಿಗೆ ಹೋಗಿ ಸುಡ್ಬೇಕ ಹ್ಮ್
ಇ ನಮ ಸರ್ ಗಾಡಿ ನೋಡ್ರಿ
ಅವ್ರೇ ಹ
ಎಸ್ ಬಿರ್ರಿ
ಎ ಶಾಮ ಭೂಪಲ್ ರೆಡ್ಡಿ
ಇನ್ನಾರ ನೋಡ್ರಿ ಇನ್ನ ಯಾಕು
ಇರ್ತಾರ ಅವರು ಮನ್ಯ ಬೈದಾರ ನಮ್ಗಂತರ ಕಂಡಪುಟ್ಟಿ
ಯಾಕ್ರಿ ನೀವ್ ಮಾಡದ್ ನಂಗ ಬ ಬೈ ಬೈಸ್ಕೊಬಾರ್ದ್ರಿ ನೀವು
ಈ ಕಡೆ ಈ ಕಡೆ ಅಂದ್ರ ಮೊದ್ಲು ಕುಂದರ್ಸತ ಕೊಟ್ಟಡಿದಾಗ ಕೂತಿದಿದ್ದಾರೆ
ಹಾ
ಆಟ ಆಡಿದಾಗ ಸುಮ್ಮ್ ಆಟ ಆಡ್ಕ ಕೂತಿವ್ರಿ ನಾನು ಕೃಷ್ಣ ಅವ್ರರು ಗೇಮ್ ಆಡ್ಕೋ ಕುೂತವ ಪ್ರಿಪೇರ್ ಪ್ರ ಇದು ಪ್ರಿಪೇರ್ ಆಡ್ಕೋ ಕುೂತೇವ್ರ
ಎಲ್ರಿ
ಈ ಕಡೆ ಈ ಕಡೆ ಈ ಎರಡು ಪ್ರಾಕ್ಟಿಕಲ್ ಕೊಟ್ಟಡಿ ಅವ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ
ಕೊಟ್ಟಾಡಿ ಎರಡ ಅವ್ರಿ ಈ ಕಡೆ ಕುೂತೇವ್ರ ನಾವವು ಈ ಕಡೆ ಕೊಟ್ಟಾಡಿ ಅವ ಆ ಕಡೆ ಕೊಟ್ಟದ ಕೆಲಸ ನಡೆಸಿರರಿ ನೀವ್
ಹ್ಮ್
ಅಲ್ಲ ಏನ್ ಹಗ್ಯದ ಯಾರು ಬಂದಿಲ್ಲ ತಿಳ್ಗಸಿಂದ ಪ್ರಿಪೇರ್ ಆಡ್ಕೊಂಡ ಕುೂತವ್ರಿ ಬಂದ್ ಪಸ್ ಮಾಸ್ತರ್ ಮಾಸ್ತರ್ ಬಂದ ಅಟ ತೊಳ ತರ ಬಂದ ನಿವು ಮಾಸ್ತರ್ ಚಾಲ್ ಮಾಡಣ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಅರವ ತ್ ನಕು ಅರವತ್ತದು ಅರವತ್ತಾರು ಅವಾಗ ಚಲ ಮ ಅವಾಗ ಅಂದ್ರೆವು ಉಳಿತಿದ್ದೆವು ನಮ್ದು ನಮ್ದು ಇದಲ್ಲ ನಾವು ಸ್ವಲ್ಪ ಆಮೇಲೆ ಬೈತರ ಸರ ಕೆಳ್ಸಿಂದ ಬಿಟ್ಟವಪ್ಪ
ಹಾ ರೀ
ಇದದು ಹ ಸ ಸ ಸ
ಆ
ಏ ಹಾ ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಅಣೋಣ ಬಿಟ್ಟ್ರೀ ಬಳೋಣ ಮತ್ತ ಆಮೇಲೆ ಅಲ್ಲಿ ಹೊರ ನಿತ್ತವು ಮತ್ ಏ ನಿಮಗ್ಗೆ ಅಂಡನ್ಸ್ ಕೊಡೋ ಹೋರ್ತ್ತ ಅಂತಪ್ಪ
ಹಂಗೆ ಮಾರಿದ್ವಿ
ಹ್ಮ ಹಿಂಗಂದ
ಹಂಗ ಅ್ರ ಹೆಂಗ್ರೀ
ಆಮೇಲೆ ಏನು ಮತ್ತತ್ ಆಮೇಲೆ ಒಂದಿಟ್ಟ ರಿಕ್ವೆಸ್ಟ್ ಮಾಡಿದೆವು ಏನೋ ಅನ್ಲಿಲ್ಲ ಅವಾಗ ಮತ್ತ ಅಲ್ಲಿ ಹೋಗಿ ಆ ಇದು ಅಲ್ಲೆಲ್ಲ ಹೋದಪ್ಪ ಅಲ್ಲಿ ಅಕಡೆ ಅಗ್ರಿಕ ಇದು ಅಗ್ರಿ ಇಂಜಿನಿಯರ್ ಅಂತ ಕ ಹೋದಪ್ಪ
ಹಾ ರೀ
ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ಅನ್ನಡ ಅಲ್ಲಿ ಹೋದಪ್ಪಾ ಅಲ್ಲಿ ಹೋಗೋಣ ಅಲ್ಲಿ ಮಾತ್ರ ಅಲ್ಲಿಲ್ಲಿ ಇದು ಅಂದ್ರೆ ಏನೋ ಕ್ಲಾಸಕ್ ಅನಸ್ತದೆಲ್ಲಿ
ತರಗತಿ
ಹ್ಮ್ ತರಗತಿ ತ ಬಳಿ ಹೋಗಿ ತಗೊಂಡವ್ರಿಗೆ ಅವ್ರಿರ ಎೊಂಡಾ
ಹಾ ರೀ ನಡೀತಾರೆ ನಿಮ್ದು ನಾಳೆ ಬೀಳ್ಕೊಡ ಸಾರ ಬರಬರ ವರ ಪಂಟ್ ನಿಮಕುದು ಹ
ಮುಂದ ಜೋಗ ಜಲ್ಮುಂದ ಹೋಗ ಹ ವಟರ ಹ್ಮ
ಮತ್ರಿ ಏನು ಹೊರಗ ವಾಹನಗಳು ಬಾಳತ್ ನೋಡ್ರಿನ್ರು
ಏ ವಾಹನಗಳು ಕಂಡ ಬಿಟ್ರಿ ಮನುಷ್ಯ
ಓ ವಾಹನ ಮಾಲಿನ್ಯ ಬಾಳತ ನೋಡ್ರಿ ಏನಾದ್ರು
ತಂಡಪಟ್ರಿ ವಾಹನ ಮಾಲಿನ್ಯ ಗುಂಡಾಡಿ ಗುಂಡಾಡಿಯ ಅವ್ರ ಹೆಂಗ ಗತ್ತಾರ ನೋಡ್ರಿ
ಹೊಡದ ನೋಡ ತಗಲ್ ಬಿಡ್ರಿ ನಾವು ಮಂದಿ ಲಿ ಕೇಳ ಮಂದಿ ಬರೋಸಲ್ ಬಂದಿಲ್ರಿ ನಾವ್ ಇಲ್ಲಿ ಕಾಲೇಜ್ಗ ಪ ಇಲ್ಲ ಪದವಿ ಪೈದವಿ ಎಂಟ್ರಿ ಇದು ಇದು ಏನಂತಾರೆ ನಮ್ಮ್ ಹೆಸರು ಮತ್ತ ಅನಿವಾರ್ಯ ಮಾಡಕ ಓಪನ್ ಬಂದ್ರೆ ವರ್ ಟೈಮ್ ಓಪನ್ ಹೋಗ್ಬೇಕ
ಕರ ನೋಡ್ರಿ ನಿಮ್ ಮಾತ್ ಏನಂದ್ರ ಅಪ ಹರ್ಸದ ಮಾತ್ ನೋಡ್ರಿವಲ್ಲಾ
ನಾವು ಯಾರು ಬಂದು ಅವ್ರು ಮಾತಾಡ್ಕೊಂಡ್ ಬಿತಪ್ಪಾ ಇವ್ ಮಾತಡ್ತನ ಅಂತ ಕರ್ಸಕೋಲ್ರ್
ಇದ ಕರ ನೋಡ್ರಿ ಹಪ್ ಬಿಟ್ಟದ ಮಾತ್ರಿವಲ್ಲ
ಇದೆಲ್ಲ ಕಲ್ತವಿ ಯಾವಾಗ ಕಲ್ತವಂದ ಒ ಫಸ್ಟ್ ಒಂದು ವಾರಕ್ಕೆ ಒ ಕಲ್ತಿಂಟು ಬಂದಿ
ಹ್ಮ್
ಹ್ಮ ಅಂದ್ರ ನೋಡ್ರಿ ಏ ಮಾಡಪ್ಲ ಇಲ್ರರಿ ಕಾಲ ಹಂಗದ ರೀ
ರ ನೋಡ್ರಿ ಕಾಲ್ ಮಾತ್ರ ಡೇಂಜರ್ ಅದ್ರ ಹ್ಮ ಎಲ್ಲ ಬಿಟ್ರೀ ಅವಳಿಗೆ ಸರಿ ಎರಡನೇ ವರ್ಷದ ವಿದ್ಯಾರ್ಥಿಗಳುರ ಗಪ್ಪ ಪಿಟಿ ಬಸ್ತ ಬಂದು ಹದಷ್ಟ
ಹಾ ರೀ
ಅಡೆ ಅಡೆ ಅಂಗಡಿಗ ಹೋದಪ್ಪ ಪೇಟಿ ಮಾಡ್ತಾರೆ ಮರ್ಚ ಆಕು
ಚಾ ಕುಡ್ಸ್ತಾರೆ ನಮ್ಗೆ
ಮತ್ತೆ
ದ ದೈಹಿಕ ಶಿಕ್ಷಣ ಮಾಸ್ಕರ್ ಬಂದ್ರೋರಿ
ಕರೆ ನೋಡ್ರಿ ಗೊತ್ತಾರ ಇಡೋದ್ರ ನಮ ನಮ್ಮ ನೋಡದ್ರದ್ರ
ಅರ ಬರ್ರ ಯಾಕ್ರೀ ನಾವು ಇದ ಕಳ್ಳೆ ಬಂದ್ರ ನಾವೇ ತಪ್ಪ ಮಾಡಕ್ ಬಂದಿವವಿನ್ರೀ
ಏನ್ ಅವ್ರು ಸ್ವಲ್ಪ ಬೇರೆ ತಕೋತಾರ ಅವರು ಮಸ್ತ್
ಹೌದ ಮಾಸ್ತರ್ ನಿಮ ನೋಡ್ರ ಪಿಕ್ಸ್ ತಕೋತಾರ ಬೇರದು ಹೌದೌದ ಹೌದು
ಸಮಯ ಮಾತ್ರ
ಏನ್ ನಡ್ಸೀರಿ ಇತ್ತುರ ಮಾಹಿತಿ
ಹ್ಮ
ಎತ್ತ
ಗಡಡಿ
ಹ
ಹ ಅದೊಂದು ಅವನ ಕೊಡು
ಏನ್ರರಿ
ಇದು ಚಾಕೋ ಚಿಪ್ಸ್
ಚಾಕೋ ಜೆಪ್ಸ್ ನೀವು ನೀವ್ ಅಲ್ಲಲ್ರಿ ಸರ್ ಮತ್ ದೈಹಿಕ ಶಿಕ್ಷಣ ಸರ್ ಏನಂತಾರೆ
ಏನಲ್ರರಿ ಅವ್ರದೇನ್ ಹೇಳೋದ ಹೇಳಪ್ಲ ಏನಲ್ರರಿ
ಹ ಏ ಸಂಗಮೇಶ ಕರರ ಅವನಿಗೆ ಜರ ಕವ್ ಕೇಳಲ್ಲ ಅಂದ್ರೆ
ಬರ್ತ ಅಂತಡ್ರ
ಏನ್ಲ್ರರಿ ಜರ್ ಚಾ ತಿಲತ್ತರಿ
ಸಂಗು ಹ್ಮ್ ಬಾಯ್
ಹ್ಮ ಚ ಬರದುಟ
ಬಿಸಿ ಇಟ್ಟದ ನಂಬಲ್ಲ ಆದ ಇಡೀ
ಬೇನರು
ಬಿಸ್ಿಟ್ ಎಲ್ಲಿತ್ತಂದ್ರರಿ ಚಲೋ್ ನೋಡ್ರಿ ಬ್ಿಟ್ ಕೆಪೆನ್ ಇಲ್ಪ ತೀನ್ ಸೋ ರೂಪೆತ್ತುದಕ್ಕ
ಎ
ಹ್ಮ್ ಹಊ ಹ್ಮ್ ಹ ಗುಲ್ಬ
ಗುಲ್ಬರ್ಗನರ
ಅದೇ ಗುಂತ ಮಾ್ದ ಚಸ ಚ
ಹ
ನ
ಚೆ
ಗುಂಡನಗುರ ಶರ್ ಬಷಂಗ
ಹ್ಮ್ ಚಾ ಚಲ ನೋಡ್ರ
ಮ
ಚಾ ಚುಲ್ಲದ ನೋಡದು
ಹ
ಮಾತ್ರ ಊ ಇರಿ
ಕೈಕಸಷನ್ನ ಮಾಗ್ತ ಅರೆ
ರಜೆಂತ
ಟ್ರ ಆಡದನೆ
ಹಾ ರ ಅದ ರೀ ಇದು ರ ಮಾಡಡ್ರಿ ಯಾದ್ಗಿರಿ ಕ
ಹ್ಮ್
ಹ ರೀ ಹ್ಮ್ ಬಾಜು ಬಾಜು ನ ದವ ತ ನ ಸರ
ದ್ರೆ ಆಮೇಲೆ ಅಷ್ಟತ
ಅ ಆರಾಮ ಇಲ್ಲರಲ್ಲ
ಹ್ಮ್ ಆರಾಮದ ಆಯ್ತು ಆಮ ಎಲ್ಲತ ಹ ತ